ಆರಾಮ ರ
ಹವು
ಅವನು ಆರಾಮ ಹೆಂಗ ನತ್ರರು ಊರ
ನಡ್ರೆ ಆರಾಮ್ ಕುಂತರ ಮನೆ
ಆಯ್ತ್ರಿ ಹಂಗ್ರ ನಾಡ್ದ ಅಲೆದುನ್ರಿ ಮಕ್ಕೆ ತಣೆವು ನಿಮ್ ಹೊರ್ ಕಡೆ ಇಷ್ಟ ಮೇಕತ್ತ ನಾವು ನೋಡ್ದೇಂದು ಕ್ಕತೇನ ರೀ ನಡ್ದಾರಿ ಆಯ್ತಾಯ್ತ್ಂಗಾದ್ರ ಎಲ್ಲಿದ್ದೀರಿ
ಜ ಮೇಲೆ ಕುಂಚಿದ್ದ
ಆಯ್ತ್ರಿ ಹಂಗಾದಿ ಕೇಸತಿಲ್ರಿ ನಂಗ
ಹಾ ಕೇಳ್ದ ಹೇಳ್ರ
ಹ ಆಯ್ತ್ ಮೆಕಚನ ನವು ನಡದವ್ರೀ ನಿಮ್ಮ್ ಮನೆ ಈ ಕಡೆ ಊರ್ ಕಡೆಗೆ
ನಡೆದವ್ರಿ
ಹಾ ರೀ ಆರಾಮ ಅಲ್ರಿ
ಹ ಆರಾಮ್ ರಿ ನೀವು
ನಾವನ್ ಆರಾಮ್ ಇದಿದ್ದೇವಿ ನೋಡ್ರಿ ಎಂಡರ ಮಕ್ಳು ಆರಾಮ ಆ
ಆರಾಮ ಅವ್ರು ನಿಮು ಎಂಡ್ರ ಮಕ್ಕಳು ಆರಾಮ ಅವ್ರು
ಹ ಆರಂ ಅವರು
ಆಕ್ಳ ದನಕರಾ ಹೊಲಾ ಫಿಲಾ ಚಲೋ ಅವರಿ
ಎಲ್ಲಾ ಚಲೋ ಅವ ಅಮ್ಮೊವ್ರಿ
ಹ್ಮ ದೇಶ ಎಲ್ಲಾ ಹೆಗ್ಗಾದ್ರೀ
ಚಲೋ ಅದ್ರಿ ಮಕ್ಕಳ ಅಟ್ಟ ಆದ್ರ ಅತಿ ಹಾ ಚಲಾದ್ರೆ ಯಾರ
ಹಾ ರ
ಹಾ ನೀವರು
ನಮ್ದು ಚಲ ಅವ್ರ ಒ ಆರಾಮೇ
ಹ ಆಯ್ತ್ರಿ ಹಂಗಾದ್ರ ಆರಾಮ ಇದ್ದದೆ ಬಾಳ ಅಲ್ರಿ
ಚೆನ್ನಾಗಿದ್ದೀರಾ ನಿಮ್ದು ಅಲ್ಲಾ ಅತ್ಯಗ ಎಷ್ಟತ್ರ ಅವ್ರ
ಮೊಳಕಾಲೋಟ ಅವ್ರಿ ಸ್ವಲ್ಪ ಮಳಕಲ್ ಒಂದ ಸ್ವಲ್ಪ ತಳಗ ಅವ ರಿ ಅಸ್ಟೇ ರಿ ಮಳೆ ಗಿಳೆ ಬರದಏನ್ರಿ ಮಳೆ ಬರ್ದೇನ್ರೀ ನಿಮ್ಮೂರ್ ಕಡಿ
ಮಾಡ್ ಆಗ್ಯದ ರಿ ಬರ್ತದ್ರ ನಮ್ಮ ಊರ್ ಕಡಿ
ಆಯ್ತಾಯ್ತು ರಿ ಹಾಗಾದ್ರ ಬರಾಂಗ ಕಾನತ್ರಿ ನಮ್ಮೂರು ಕಡಿಗಿ ಸ್ವಲ್ಪ ಜಿನಜಿನ ಉದ್ರ ಹೊಗೆತ ದಾಟಿ ಆರಿ ನಿಮ್ಮೂರು ಕಡಿಗ ರೀ ಮಾಡ ಆಗ್ಯದ ಏನೋ
ಹ್ಮ ರಿ
ಮಾಡಾ ಆಗಿಡೆನ್ರಿ
ಹ ನಿಮ್ ಪವನ ಅವ್ರ ಅರಾಮಹಾರಿ
ಆರಾಮಾರೀ ನಿಮ ಕೂಚ ಎಲ್ಲವಕ್ಕ ಅವ್ರ ಆರಾಮಾರೀ
ಅರಾಮರಿ ನಿಮ್ಮ ನಿಮ್ಮ ಅಪ್ಪ ಅವರು
ಆರಾಮರಿ ನಿಮ್ಮಪ್ಪ ನಿಮ್ಮವ ಅವರು ಅರಾಮಾರಿ
ಹಾ ಆರಾಮರ
ಊಟ ಏನ್
ಒಣಿಗ ಮಾಡಕತಿವ್ರೀ ಚಿಕನ್
ನಮ್ಮನೆಗೂ ಮಟನ್ ತಂಡೀವ್ರಿ ಯವತ್ತ
ನಾವಲ್ರ ನಮ್ಮ ಇಲ್ಲಿ ಸ್ವಲ್ಪ ಹಾಕಿಲ್ಲ ಊರ್ಗ ಹೋಗಿ ಮಟನ್ ತಂದಾರಿ
ಹಾ ಆಯ್ತಾಯಯ್ತು
ಹ್ಮ್ ಮಾಡಾಕತ್ತರ ಉಣಬೇಕ್ ಕ್ರ ಹಿಂದಗಡ್ಯಾಕ
ಆಯ್ತ ಆಯ್ತು
ಹಾ ರಿ
ಹೆಂಗ್ ನಡದ್ರೆ ಕೆಲ್ಸ
ಏನಿಲ್ ನೋಡ್ರಿ ನಿಂಬದ ರಿ
ನಮ್ದ್ ಏನ ನಾಳೆ ಹೊಲಕ ಕೆತ್ತಕ್ ಹೋಗ್ಬೇಕ್ರೆ ನಿಮ್ದ್ ಆರಾಮ ಜೀವನರಿ
ನಮ್ದ ಎಲ್ಲಿ ಆರಾಮ್ ಜೀವನ ರಿ ನಾಳಿಗೆ ಆಕ್ಳ ಎತ್ತು ಹಿಡ್ಕೋ ಹಿಡ್ಕೊಂಡ ಹೋಗ್ಬೇಕ್ರಿ ಸಕ್ಕ ನಮ್ಮ ಪಾಲಿಗರ್ ತಗೋಗ್ರಿ
ಹೂ ರಿ
ಹಾರಿ
ಆಯ್ತ ಆಯ್ತ ತೊಗೊ
ಹ್ಮ್ ನೀವ್ ಆರಾಮಿದಗ ನಾವ ಆರಾಮಿದಂಗ್ರೀ ನೀವ್ ಆರಾಮಿದ್ರ
ನಾವೆಲ್ಲ ಆರಾಮ್ದಂಗ್ರ ನೀವು ಆರಾಮಿರ್ಬೆಕ್ ಮೊದ್ಲ
ನಾವೇನ್ ಆರಾಮಿರಾಮ್ರೀ ನೀವ್ ಆರಾಮಿದ್ರ ಸಾಕು ನಮ್ಗೆೇನ
ಹ ಅಲ್ಲ ಆರಾಮ ನೋಡ್
ಆ
ಕಾಕೋನ್ಡ ಅರಿವಾಯಾರ್ರೀ ತಮಣ ಕಾ ಪಾ ಅವ್ರ್
ಅವರು ಹೊರಗಡೆ ಹೋಗ್ಯಾರ್ರೀ ಸ್ವಪ ಹೊರಗಡೆ ಹೋಗ್ಯಾರೀ
ಹಾ ರಿ
ಆ ರಿ
ಏನ್ ಇಲ್ರಿ ನ ಸುಮ್ಮನೆ ಕುಂತೇವಿ ಇವತ್ತು ಶಿರ್ಸಿಲ ತಾಂದೇವ್ರಿ ಹನ್ನೆರಡು ಸಾವಿರ ಕೊಟ್ಟು
ಹೌದೌದ್ರೀ
ಹನ್ನೆರಡ್ ಸಾವಿರ ಕೊಟ್ಟು ಸಿರಿದೇವ್ರ್ ತಂದ್
ಹಾ ರಿ ತಂದ್ರೆನ್ರಿ
ವಾತಾವರಣ ಹನ್ನೆರಡ್ ಸಾವಿರ
ಹನ್ನೆರಡ್ ಸಾವಿರ ಬಿತ್ತ ಏನ್ರಿ
ಹಾ ರೀ
ಆಯ್ತಯ್ತು ರೀ
ವಾತಾವರಣ ಎಲ್ಲ ಚೊಲೋದ್ರ ನಿಮ್ ಕಡೆಗೆ
ಎಲ್ರ ಜೀನು ಜೀನು ಉದರಕತ್ರಿ ನಮ್ಮ್ ಕಡೆಗೆ
ಬಸೆ ಬಸೆ ಹೇಳಿದ್ರ ಅನ್ರಿೀ
ಆ ಆಳ್ರಿ ವಜ್ಜತ್ರಿ ಬಟ್ಟೆಗಿಟ್ಟ ಹೊಲ್ಸವ್ರಿ
ಹಾರಿ
ಹ ಅಡಿದ ಮುಗತ್ೀ ಬಸೆ
ಅ್ರೆ ಕಾರ್ಯ ಮೂಡಿದ್ರು ನನ್ರು
ಹಲ ಆ ಮುರದುವ್ರಿ ನಿನ್ನೆ
ಹ ಅಗ್ಗಿ ತಗಿ ಚೊಲೋ ಕಳದಾರ
ಹ್ಮ್ ಎರಡೆರಡು ತಂದ್ ತೊಳ್ದಾರಿ
ಹೌದ ಹೌತ್ರ
ಹ್ಮ್ ನೀಮ್ಮೋವ್ರ ಕಡೆ್ರಿ
ನಮ್ ಕಡನಿ ಅದೆಡ್ ತಾನ ಹೋಗ್ತವದಾರ್ರ
ಹ್ಮ
ನಮ್ ಕಡೆ ಎಡ್ದವರ್ತಂತವರು
ಆರೀ
ಎರಾಡ್ ದೇವ್ರ್ ಕಲಿತರ್ರಿ ದಂಕ ಚೆಟಗಾರ್ ಕಲ್ತಾರ
ಹೌದೌದ್ರಿ ಬಾ ಕತ್ನಾಕ್ದಲ್ರಿ
ಹ
ಹ ಹ ಏನ್ ಮಾಡಡ್ದ್ರಿ
ಬೇ ನಲ್ ಬಡ್ರ
ಹ್ಮ್ ಹ್ಮ್ ಓಟ ಆಯ್ತ್ೀ
ನ ಊಟ ಮಾಡಲ್ರ ಮಾಡ ಚಿಕನ್ ಮಾಡಕ್ ಕುಂತಾರ
ಹ್ಮ್ ಹ್ಮ್ ನಮ್ಮನೇನ ಮಾಡಕತ್ತಾರರಿ ಚಿಕ್ಕನ
ಹಾ ಇ ಇತ್ತ
ನೀರಿ ಏನ್ ಮಾಡಕ್ ಕುಂತರಿ
ಹಾಗೇಾನಳ್ಳ್ರೆ
ಹರ ಆಯ್ತ ನೀನ್ ಮಾಡೋ ಕುಂತರೀ
ಯಏನಲ್ರ ಸುಮ್ಮ ಕುಂತಿನ್ರು ವರಾಗ
ಆಯ್ತಾಯ್ತ್ ಮಲ್ಲ ಕೈ ದ
ಒಾಲ್ಕೋಯ್ದ್ರ ನಿನ್ ಮಕ್ಳ ಅವರು ಅರಾಮಾರ್ರೀ
ಆರಾಮಾರ ಅದೇ ಸಚ್ ಹಾವದ ಆದವ್ರ ಮತ್ತ ವಾಗ ಅನ್ರ ನಿಮ್ ಕಡೆ
ಎಲ್ರ ಇನ್
ಹತ್ರ ಒಂದೆಬ್ರು ಗೋಲ್ ಯಾರಾದ್ರ ಕಳತ್ರ
ಕಳಸ್ತಾರೀ ನೋಡ್ತನಿ ನಾನ ನನಗ ಸಿಗವಾದರು ಸ್ವಲ್ಪ ಸಿಕ್ಕರ ನೋಡ್ತಾರೆ
ಆಯ್ತಾಯ್ತು
ಹ್ಮ ಹ್ಮ ಕಡೆ ಕೂಲರ್ಲ್ಲ ನೀ ನಮ್ ಕಡ ಚಗವಾಾಲ ಅವ್ರಿ ನಿಮ್ ಕಡೆ ಸ್ವಲ್ಪ್ ಸಿಕ್ಕರ್ ಕಳಸ್ರಿ ನಮ್ಗೆ ಎಲ್ಲಾ ಅದಕ್ಕೆ
ಹ
ಹ ಹಾವ ಕೂಲರ್ ಆಗ್ಯವ್ರೀ ಮನ ಹ ಆರಾಮಿದವ್ರೀ ನಾವ
ಹ
ಆರಾಮಿದ್ದೇವ್ರೀ ಆರಾಮಿದೇವ್ರೀ ಮ್ಯಾಕೆತ್ತ ನಾವು ಊರ್ತಾರೆ ನಿಮ್ಮ್ ಮನೆಗೆ
ಬಡ್ತಾರ ಹಾರ
ಆಮ್ಮ್ಯತ ಅ ಬಾಳ್ಾಡದಾವ್ರೀ ಅಕಡೆ ಚಕ್ಸಿ
ಹ ನನ್ ಕತಿದ್ರ ಅನ್
ಅ ಇಲ್ರ ಜಾಗ ತಗೊಂಡಿ ಕಟ್ಬೇಕಕ್ ಸ್ವಲ್ಪ ನ ಸ್ವಲ್ಪ್ ಏಟ್ ಆದ್ರಿ
ಹೊಸು ತಂದ್ರ ಅನ್ ಹೊಸಗಕಕರ
ಹಾ ತಂದೂರು ತಂದ ಮನೆಿ ಮ ಮುಂದಿರ್ಸಿನವು ಸ್ವಲ್ಪ ನಾಳೆ ಮಾಡ್ಬೇಕ್ರಿ ಕೆಲ್ಸವು ಬೇಸ್ಮೆಂಟ್ ಹಾಕ್ವಕ್ ಮಾಡನ್ರಿ ಆ ರೀ
ಹಾ
ಏನ್
ಗುಂಡ ಗುಂಡ
ಆಗ್ಬೇಕಕ್್ರಿ ನ ಆಡ್ದ
ಆಯ್ತ ಆಯ್ತು
ಹ ನಮ್ ಮಾಯಿ ನಾಡ್ದ ಹಾಕಮ್ಮ ಅಂದ್ರರು ಐತರ ಹಾಕಮ್ಮ ಅಂತಾರರಿ
ಹೌದಾ
ರಾಕ್ಬೇಕಕ್ ಮಾಡವ್ರ
ಆಯ್ತ ಆಯತ
ಹ್ಮ ರ
ಹ್ಮ್
ಆರು
ಆಯ್ತ್ ಆಯ್ತ್
ಆ
ಮತ್ತಂತ
ಆ
ಮತ್ತೆ ಏನ್ ಹೇಳಬಕ್ತದಾನ ಈಗ
ಏನ್ ಹೇಳಂದ್ರೆ ನೀವೇ ಹೇಳ್ಬೇಕ
ಅದ ಶಾಲೆ ಅವು ಚಂದಾಗ ನಡದಾವ ನಿಮ ಊರ್ ಕಡೆಗೆ
ಹ್ಮ ನಡದಾವ್ರಿೇಏ್
ಆಯ್ತ ಆಯ್ತು
ಏನನ್ ಮಾಡಕ್ ಕುಂತಾರ ಮನ್ಯಾಗ
ಏನಲ್ರ ಸುಮ್ಮ ಕುಂತಾರ ಬ್ಯಾಸರ್ ಬಂದ್ರೆ ಎಲ್ಲ ಗೆಳಕ್ ಹೋಗಿ ಎಲ್ಲಾ ಅದಕಿತ್ತ ಬಾಳ ಇರಣಾದ್ರೆ ಮನಂದಗದ
ಹ್ಮ್
ಹೊಲ ಹೊಲ ಅಂತವ್ರಿ ಹಿಂದ ಗಿಡಕ್ ಮಾಡದ ಆಗಲ್ರರಿ ಹೇಳಕ್ ಬರ್ಲ್ಲ ಅೌದೆಲ್ರಿ ಆ
ಆಯ್ತಯತ್ರೀ
ಕೇಳಸ್ದಿಲ್ರಿ ಅದೆೇಂದ್ರ ಕೆಲ್ಸ್ತಲ್ಲ ಅಂತ
ಯಾರಂದ್ರೆ
ಏನ್ ಮಾಡಕ್ತಿರಿ
ಏನೆಲ್ಲ
ಆ ರೀ
ಏನಿಲ್ಲ
ಏನಿಲ್ಲ ರೀ ಯ್ತ್ರಿ ಹಂಗಾದ್ರೂ ಆರಾಮಿದ್ರ ಸಾಕ್ ನಮ್ಗೇನ
ಹೂ ಆಯ್ತ
ಯಾದ್ಗಿರ್ಗೋ ಶಿರ್ಜಾಲಾಖ ಮಂದಿರ ಅನ್
ಮರ
ಹ್ಮ್ ಆಯ್ತು
ಅಲ್ಲಳೆದತ್ರ
ಹ್ಮ್
ಮಾರ ಎಡ್ತಮ್ಮಂದೂರ ವಸದಂದ ಅ ಹಣೆರ್ಡ್ದ್ದು ಸಾವಿರ
ಐನೂರು ಸಾವಿರ ರೂಪಾಯಿ ಕೊಟ್ಟರೇ
ಹ
ಆಯ್ತ್ರಿ ಎಲ್ರಿ
ಹಲ್ಲೋ
ಆ ರೀ
ಏನ್ ಎಳ್ರೆ ನೀವೆ ಹೇಳ್ಬೇಕ
ಏನ್ ಹೇಳಂದ್ರಿ ನೀವ ಆರಾಮ್ ಆರಾಮಿದ್ರಿ ಅರಿ ಎಲ್ಲಾರ
ಹೂ ಹೂ ನೀವು ಅರಾಮ್ ಇದ್ರಿ ನಾವು ಅರಾಮ್ ಎದ್ಕಟ್
ನಿನ್ ಎಂಡ್ರು ಮಕ್ಕಳ ಅರಮ್ ಅವ್ರಿ
ನವಾರ ಮದ್ವೆ ಬಂದ್ರ ಮದ್ ಮಾಡ್ಕರ
ಯಾ ಇಷ್ಟು ಜನ
ಶಾಲಯ ಬಿಟ್ಟೋಗ್ರ ಮವತ್ತ ಒಂದ್ ಎರಡ್ ಲಕ್ಷ ಇ ಯಾವಾಗ್ ಮಾಡ್ಬೇಕ ಮದ್ವೆ
ಚಾರ್ಜ್ ಎಲ್ಲ ಎಡ